ಹಾ ಹಲೋ ಆರಾಮೀರಿ. ಹ್ಮ್ ನಾವು ಆರಾಮ ಇದೀವಿ ನೋಡ್ರಿ ಮನ್ಯಾಗ ಆರಾಮ್ ಅದಾರ ಎಲ್ಲಾರೂ.
ಹ್ಮ್.
ಏನ್ರೀ ನಿಮ್ಮ್ ಕಡೆ ಮಾಡ ಗಿಡ ಆಗ್ಯದೇನ್ರೀ ಇವತ್ತ.
ಹಾ ಆಗ್ಯದ ನೋಡ್ರಿ ಮ್ಯಾಮ್ ಸ್ವಲ್ಪ ಅಂದ್ರೆ ಮಳಿ ಏನಲ್ರಿ ಮಾಡ್ತರ ಅಷ್ಟರಿ.
ಹ್ಮ್ ಹ್ಮ್ ಹ್ಮ ಗಾಳಿನ ಬಿಟ್ಟದೇನ್ರಿ ನಮ್ ಕಡೆ ಬರೇ ಗಾಳಿ ಬಿಟ್ಟ ಬಿಟ್ಟದ್ರಿ.
ಎಲ್ಲಾ ಕಡೆ ಹೆಂಗೆ ಆದ್ರಿ ಅದ್ ಬರೇ ಗಾಳಿನೇ.
ಹ್ಮ್ ಹೌದ್ ನೋಡ್ರಿ ಏನ್ ಮಾಡ್ತರಿ.
ಹ್ಮ್, ಹ್ಮ್
ಹ್ಮ್ ಮನ ಗರಮದರ ಇಲ್ಲರು.
ಹಾ ಆರಾಮದರಾ.
ಹ್ಮ್ ಚ ಹಾಗೇದ್ರಿ.
ಹ್ಮ್ ಹಾಗಾದ್ರೀ ಬೆಳಿಗ್ಗೆ ನಾಷ್ಟ ಮಾಡತರಿ ನಾಷ್ಟದ ಮ ಐತ್ರಿ. ಮತ್ತೆ ಮಧ್ಯಾಹ್ನ ಏನ್ ಮಾಡಿರಿ .
ಹೌದ್ರಿ.
ಹ-
ಹ್ಮ್ ಹ್ಮ್ ಹ್ಮ್ ಅದೇ ನಮ್ದು ಹಾಗಗಾದ್ರಿ ಊಟ ಅದು.
ಹ್ಮ ಹಾ-
ಚಾ ಅದ ಎಲ್ಲಾ ಆಗ್ಯದ್ ನೋಡ್ರಿ ನಮ್ದು. ಸ್ವಲ್ಪ ಏನ ಸ್ವೀಟ್ ಮಾಡಣಕತ್ತಾರೀ ಇವತ್ ಮನ್ಯಾಗ ಇನ್ನ ಸ್ವಲ್ಪ. ಸ್ವಲ್ಪ ಅದ ಗ್ಜರಿದ ಹಲ್ವಾ ಮಾಡೋನಕಥರಿ ಅದಕ್ ಮಾಡ್ಬಕ್ ನೋಡ್ರಿ.
ಗಜ್ ಗಜ ಲೈಸನ್ ಮಾಡಳಗ್ ಬರ್ತೇನ್ರಿ ಅಲ್ವ ರೀ.
ಹಾ ರೀ ಅಲ್ವಾ ಗಜ್ರದೇ ಮಾಡ್ತಾರೀ ಮಾಡದೆೇ ಇನ್ನೊಂದದು ಇದೊಂದ್ ಬರ್. ತದೀ್ ಸೋರೆಕಾಯಿ ಅಂತ ಬರ್ತದ್ರೀ ಅದ್ರಲೇನನು ಮಾಡ್ತಾರೀ ಗಜ್ರಲ್ಲೇನನು ಮಾಡ್ತಾರೀ ಅಲ್ವಾ.
ಸೀತಯತ್ ನೋಡ್ರಿ ಸ್ವೀಟ್ ಮದ್ಗದಾಗೆಲ್ಲಾ ಮಾಡ್ತ. ನೋಡ್ರಿ ಕಡೆ ಸಿಟಿ ಒಳ ಸ್ವೀಟ್ ನಾಗ ಹಲ್ವಾ ಅಂತ ಹೇಳಿ.
ಹಾ ಹಾ-
ಅದೇ ತರ ಮಾಡ್ತ ಗಜ್ರಿಗಳು ತರ್ಬೇಕೇ್ರೀ ಸ್ವಲ್ಪ ದೊಡ್ಡ ದೊಡ್ಡ ನೋಡಿ ತರ್ಬೇಕೇ್ರಿ ಸ್ವಲ್ಪ ಗಜ್ರಿ. ಸ್ವೀಟ್ ಇದ್ದ ನೋಡ ತರ್ಬ್ರಿ.
ಹ್ಮ-
ನೋಡಿ ತರ್ಬೇಕೇ್ರಿ ಅದು ಗಜ್ರಗಳು ಸ್ವಲ್ ದೊಡ್ವ ತರ್ಬೇಕ್ರಿ. ತಂದ ಸ್ವಚ್ಛಗ ಸ್ವಲ್ ಚಂದಾಗಿ ಕಟ್ ಮಾಡ್ಕೊಂಡು ಅದು ಇದೇ. ್ ನೋಡ್ರಿ ಅದ್ ಹೆರಚದು ಕೊಬ್ಬರಿ ಹೆರಚದು ಹೆರ್ಚದು್ ಇರ್ತ ನೋಡ್ರಿ.
ಹಾ ಹಾ ರೀ-
ಅದ್ರಲೇ ಗಜ್್ರನ ಹರ್ಚ್ಕೋಬೇಕ್ರೀ ಕೊಬ್ಬರಿ ಹರ್ಚಿದಂಗೆ.
ಈಗ ಹೆಂಗ ಕೊಬ್ಬರಿದ್ ಮಾತ್ರ ಅದ ತರ ಸಕ ಅಂತ ಅದು.
ಹ್ಮ್ ಕೊಬ್ಬ್ರದ ಹೆಂಗ ನಾವು ಹೆರ್ತೀವಲ್ರಿ ಅದೇ ತರ ಅದನ್ನ ಹೆರ್ಚ್ಕೋಬೇಕಕ್ ನೋಡ್ರಿ ಸಣ್ಣಾಗಿ ಚಂದಾಗಿ ಎ ಹೆರ್ಸ್ಬೇಕಕ್. ್ರಿ ಒಂದ್ ಅರ್ಧ. ಕೆ ಜಿ ಮನ್ಯಾಗ ಸ್ವಲ್ಪ್ ಜಾಸ್ತಿ ಜನ ಇದಿಲ್ಲಾ ಒಂದ್ ಅರ್ಧ ಕೆ ಜಿ ಅಷ್ಟ ಹೆರ್ಚ್ಕೋಬೇಕೇ್ರೀ.
ಹ್ಮ್-
ಎರ್ಚ್ಕೊಂಡು ಸಣ್ಣಾಗಿ ಎರ್ಚ್ಕೋತಿವಲ್ರ ಅದನ್ನ ಮತ್ತೆ ಒಂದ್ ಸ್ವಲ್ಪ ಕಡಕಕ್. ಕಾಜು ಗೋಡಂಬಿ ಬಾದಾಮಿ ಅದು ತೊಗೊಂಡು ಅದು ಚಂದಾಗ ಸಣ್ಣ ಕಟ್ಟ. ಮಾಡ್ಕೊಂಡ ಉಟ್ಕೋಬೇಕ್ರ ಒಂದ್ ಕಡೆಗೆ ಅದಕ್ ಒಂದ ಸ್ವಲ್ಪ ಸ್ವೀಟಗ ಸ್ವಲ್ಪ ಸಕ್ಕ. ಸಕ್ರೆ ತೊಬಕ್್ರಿ ಮತ್ತ ತುಪ್ಪ ತ್ತ ಅಂದ್ರ ತುಪ್ಪ ತಗಬಕ್್ರಿ.
ಹ್ಮ-
ತುಪ್ಪ ಐ್ತ ಅಂದ ತುಪ್ಪ ತಗೋಬೇಕಕ್್ರಿ ಇಷ್ಟ ಎಲ್ಲ ಐಟ್ ಇರ್ಬೇಕಕ್ ನೋಡ್ರಿ ಅದಕ.
ಇಷ್ಟೆಲ್ಲ ತಗೊಂಡೆ ಎಲ್ಲ ನಾತನ್ ಅದ ಅಲ್ವರ.
ಬ್ರೆ ಫಸ್ಟ್ ಗಜರಿ ಸ್ವಲ್ಪ ನೀ ಒ. ಬೊಗಣಾಗ ಹಾಕಿ ನೀರಾಗ ಹಾಕಿ ಕೆಳಗ್ಗ ಗ್ಯಾಸ್ ಆನ್ ಮಾಡಿ ಇ ಇಟ್ಟಬ ಬಿಡ್ಬಕ್್ರಿ.
ಹ್ಮ್ ಹ್ಮ್-
ಅದ ಅದ ನೀ ತಾನೇ ನೀರ್ ಬಿಟ್ಟಿಗೆ ಸ್ವಣಪ ಮೊದ್ಲು ಕುದಿಸಕೋಬೇಕ್ರ ಅದ ಚಂದಾಗಿ. ನೀರ್ದ ಏನ್ ಹಾಕಕ್ ಹೋಗ್ಬಾರಡಿದ್ರಿ ನಾವೇನು ಅದ್ ಅದೇ ತಾನೇ ಕುದತಿದ್ರಿ ಅದ. ತಾನೇ ನೀರ್ ಬಿಟ್ಟು ತಾನೇ. ಕುದೀತಿರ್ತರಿ ಚೆತ್ಯಾಕ ಹಂಗೆ ಚಮಚ ತಗೋಂಡ ಒಂದ್ ಚಮಚಾ ತೊಗೊಂಡ್ ಅದ ಕೈಯ್ಯಾಡಸ ಅಂತ ಕುದಿಸ್ಬೇಕ್ರಿ ಅದಕ್ ಆ ಕಡೆ ಈ ಕಡೆ ಚಮಚದಲ್ಲೇ ಚೇತೆನ ತಿರುತಾ ಇರ್ಬೇಕ್ರ ಹಂಗೆ ತಿರು ತಿರುವ ತಿರುವ ಅದ ಹತ್ತು ನಿಮಿಷ ಹದಿನೈದು ನಿಮಿಷಾ ಹಗೆ ಗೆಜ್ರಿ ಇ ಮಾಡ್ಕೊಂತ ಇರ್ಬೇಕ ಹ್ಮ್ ತಿರುಕೋಂತ ಇರ್ಬೇಕ್ ನೋಡ್ರಿ
ಹುಂ ಹುಂ
ಹುಂ ಅಂತ ಅದ ತಿರಕೊಂತ ಇದ್ದಂಗ ಕುದ್ದಾಗಿನ ಸ್ವಲ್ಪ ಬಿ ಒಂದ ಐದತ್ ಹತ್ತ ನಿಮಿಷ ಆದಗಳೇ ನೋಡಬೇಕರಿ ಅ ತಿರವಿದ ಕುದ್ದ ಕುದಿಯ ಕುದೀತ್ ಅಂದ್ರ ಸ್ವಲ್ಪ ಅದ್ರಾಗೆ ಸಪ್ಪು ಸಕ್ರೆ ರೀ ಸಕ್ಕರೆೆ ಹಾಕಿ ಮಿಕ್ಸ್ ಮಾಡ್ಬೇಕ್ರೀ ಮತ್ತ ಸಕ್ಕರೆೆ ಹಾಕಿ ಮಿಕ್ಸ್ ಮಾಡಿ ತಿರುಬೇಕ ಮತ್ ಅದನ್ನ ನೀರ್ ಬಿಡ್ತಿದ್ರೀ ಸಕ್ರೆ ಎಲ್ಲಾ ಮೆಲ್ಟ್ ಆಗಿ ನೀರ್ ಆಗಿ ಬಿಡ್ತಿದರ ಅದ್ರ ಜೊತೆ ಮತ್ ಅದ ಕುದಿಸಬೇಕ್ರೀ ಮತ್ತ ಕುದಿಸಿ ಕುದಿಸಿ ತಿರುವ ತಿರುವಿರ ಒಂದು ಸ್ವಲ್ಪ ಹಾಲಿದ್ರ ಹಾಲ ಹಾಕ್ಬೇಕ್ರೀ ಅದ್ರೆ
ಹುಂ
ಅದಿಷ್ಟಾ ಹಾಕಿ ಕುದಿಸ್ಬೇಕ್ರಿ ಹಂಗೆ ಮತ್ತ ಅದ್ರೊಳಗ ಹಂಗೆ ಸ್ವಲ್ಪ ಹೊತ್ತ ಆಗಣಾನನೆ ಸೊಪ್ ಕಾರಾ ಕಜು ಗೋಡಂಬಿ ಬಾದಾಮ್ ಏನೇನ್ ಇರ್ತಾವ ನೋಡ್ರಿ ಅದೆಲ್ಲಾ ಹಾಕ್ಬೇಕ್ರಿ ಮತ್ತ ತುಪ್ಪನ ಹಾಕ್ಬೇಕ್ರಿ ಎಲ್ಲಷ್ಟು ಹಾಕಿ ಮಿಕ್ಸ್ ಮಾಡಿ ಒಂದ ಸ್ವಲ್ಪ ಮತ್ತ ತಂಗಿ ಎಲ್ಲಷ್ಟು ಕುದಿಸಕಬೇಕ್ರಿ ಒಂದ್ ಐದರಿಂದ ಹತ್ ನಿಮಿಷ
ಹುನರೀ
ಹಾ ಎಲ್ಲಾ ಕರೆಕ್ಟ್ ಆಗಿ ಸಕ್ಕ ಅದೆಲ್ಲಾ ಮೆಲ್ಟ್ ಆದಗಳೆ ಎಲ್ಲಾ ಕುದ್ಗಳೇ ಅ ಆಯತ್ ನೋಡ್ರಿ ತೆಗದ್ ಬಿಟ್ರಿ ಮುಗೀತ್ ನೋಡ್ರಿ ಒಂದ್ ಸ್ವಲ್ಪ್ ಖವಾ ಅನ್ ಸಿಗ್ತದ್ರಿ ಅದ ಬೇಕ್ರಿ ಒಳಗ ಆ ಅ ಖವಾ ಅಂತ ಅದ್ ಸಿಕ್ಕ ತಂದ್ ಹಾಕಿದ್ರ ಅದ ಇನ ಚನ ಟೇಸ್ಟ್ ಆಗ್ತರ ಅದ ಹಾಕಿದ್ರ
ಹೂ ಹೋ ಹೋ
ಹುಂ ಬೆಸ್ಟ್ ಅಷ್ಟ್ ಸ್ವೀಟ್ ರೀ ಅ ಜಾಸ್ತಿ ಸಿಟಿಳಗೆಲ್ಲಾ ಇ ಬಾಳ್ ಮಾಡ್ತಾರೀ ಇದು
ಹಾ ಹಾ ಹಾ
ಹ್ಮ್ ಅದಕ್ಕೆ ನಾವು ಬಾಳ ನಮ್ಮ ಮನೆ ಸ್ವೀಟ್ಸ್ ಸೇ ಜಾಸ್ತಿ ತಿಂತಾರ ಹಂಗಾಗಿ ನಾವವು ಯಾವಾಗರಾವಾಗ ಹಂಗೆ ಮಾಡ್ತಿರ್ತಿವರಿ ಏನ್ರ ಏರ ಸ್ವೀಟ್
ಹುಂ
ಇದು ಮಾಡ್ತವ್ರಿ ಇನ್ನೊಂದು ಡಬಲ್ ಮಿಟ್ಟ ಅಂತ ಬರ್ತದ್ರಿ ಅದು ನಮ್ಮ ಸೀಟೆ ಕಡೆ ಆಕಡೆ ಗುಲ್ಬರ್ಗಾ ಸೈಡ್ ಆಕಡೆ ಎಲ್ಲಾ ಮಾಡ್ತಾರೀ ಅದು ಸ್ವೀಟ್
ಹುಂ
ಆ ಮದವಿಒಳಗೆಲ್ಲ ಫಸ್ಟಿ ಕೊಡ್ತಾರೀ ಅದು ಬ್ರೆಡ್ ಇನ್ ಮಾಡ್ತಾರ ಅದು
ಹುಂ
ಡಬಲ್ ಕಮೀಠಾನಾ ಅಂತಾರಿ ಇಲ್ಲಾ ಶಾಹಿ ಟುಕ್ಡಾ ಅಂತ ಹೇಳ ಕರಿತಾರಿ ಅದಕ್ಕ
ಹೌದೌದ್ರಿ ಅದ ಒಂದ ತರಾ ಬ್ರೆಡ್ ಮೆತ್ತಗಿದು ಅದರೊಳಗ ತಿಂದನ್ಬಿಟ್ರೆ ಒಳಗ ಸ್ವೀಟ್ ಪುಲ್ ಅದ ಬಾರಿ ನೋಡ್ರಿ ಅದ ಮಸ್ತ್ ಆಗಿರ್ತ್ರಿ ಅದು
ಹಾ ಅದ್ ಮನ್ಯಾಗ ಮಾಡ್ಬೋದ್ರಿ ಅದನ್ನು ಮನಗಂಡ ಖವಾ ಅದನ್ನ ಏನೇನ್ರ ಬ್ರೆಡ್ ಇ ಬೇಕ್ರರಿ ಒಳಗ ಬ್ರೆಡ್ನ್ ಟುಡ ತರ್ಬೇಕ ಟೋಸ್ ಇರತಾವ ನೋಡ್ರಿ ಟೋಸ್ಟ್
ಹುಂ
ಟೋಸ್ಟ್ ತರ್ಬೇಕ ರೀ ತಂದ ಅದ ಟೋಸ್ಟ ಏನ್ ಮಾಡ್ಬೇಕ್ರಿ ಅಹ ಅರ್ಧ ಅರ್ಧ ಮುರಿದು ಎಣ್ಣೆೊಳಗ್ ಫ್ರೈ ಮಾಡ್ಬೇಕ್ರಿ ಅದ
ಹುಂ
ಅವೆಲ್ಲಾ ಟೋಸ್ ಗಳು ಎರಡು ಎರಡ್ ಹೋಳು ಮಾಡಿ.
ತೋ ಸಳ ಮದ್ ಡರೆಕ್ಟ ಸು್ಯೋ ಎಂತ .
ಹಾ ಸುಡ ಎಣ್ಣಾಗ ಹಾಕಿ ಫ್ರೈ ಮಾಡ್ಕೊಬೇಕ್ರಿ ಅವ ಕಡಕ್ಕಾಗಿ ಕ್ರಿಸ್ಪಿ ಆಗಂಗ್ರಿ. ಕರಂ ಕರು ಮ ನಂಗ. ಚಂದಾಗಿ ಫ್ರೈ ಮಾಡ್ಕೊಂಡ್ ತಕೊಂಡ್ ಇಟ್ಕೋಬೇಕ್ರೀ ಕಡೆಕ ಒಂದ್ ಪ್ಲೇಟ್ನ್ಯಾಗ. ತೆಕೊಂಡ್ ಇಟ್ಕೊಂಡ್ಮ್ಯಲ್ ಮತ್ ಅದ ಈ ಕಡೆ ಸಕ್ರದುು ಹಣ ಮಾಡ್ಕೊಬೇಕ್ರಿ. ಅದ್ ಗುಲಾ್ ಜಾಮಿಗೋಸ್ಕರ ಮಾಡ್ತಾರ ನೋಡ್ರಿ ಆಣ ಆತರ ಸಕ್ರೆ ಹಾಕಿ. ಹಕಿ ಅದ್ರಾಗ ಏಲಕ್ಕಿ ಇಲ್ಲ ಏಲಕ್ಕಿ ಪೌಡರ್ ಜಾಜಿಕಾಯಿ ಇತ್ತ ಅಂದ್ರೆ ಅದರ ಪೌಡರ್ ಹಾಕಿ. ಅದ ಗಟ್ಟಿಯಾಗಿ ಅದ್ರ ಹಾಣ ಮಾಡ್ಕೊಬೇಕ್ ರೀ ಹಾಣು ಮಾಡ್. ಕೊಣೊ ಅದಿಷ್ಟು ಖಾವ ಇತ್ತು ಅಂದ್ರೆ ಅದ್ ಖಾವನು ಮಿಕ್ಸ್ ಮಾಡ್ಬೇಕ್ರೀ ಅದ್ರ ಹಾಣ ಆದ್ಮೇಲೆ ಕಾವ ಕಡೆಯಾಕ್ ಮಿಕ್ಸ್ ಮಾಡ. ಗರಮ್ ಮಾಡಿ ಇಟ್ಕೋಬೇಕ್ರೀ ಅದನ್ನ. ಆಯ್ತಾ ರೀ ಅದು ಅವು ಟುಕುಡಗಳೇನು ಇರ್ತಾವೆ ನೋಡ್ರಿ. ಅದ್ರ ಮ್ಯಾಲ. ಹ ಅದು ಚಾಷಣಿ ಮಾಡ್ಕೊಂಡಿ ಇರ್ತೀವಿ ನೋಡ್ರಿ ಸಕ್ಕರಿದು.
ಹೂ-
ದೇಷ್ಟುನು ಆ ಟುಕುಡಗಳ ಮೇಲೆ ಹಾಕಿ ಬಿಡ್ಬೇಕ್ರ ಅದು. ಅದೆಲ್ಲಾ ಹಣ ಮಾಡ್ಕೊಂಡಿದೆಲ್ಲ ಅದ್ರ ಹಾಕಿ ಅದ್ರ ಮ್ಯಾಲ ಕಾಜು ಗೋಡಂಬಿ ಬಾದ. ಅದ ಮೆಲ್ಲ ಉದ್ರಿಸ್ಬೇಕ್ರಿ ಪಿಸ್ತಾ ಅದು ಇದು. ದು ಅದ್ರ ಮ್ಯಾಲ ಎಲ್ಲಾ ಉದ್ರಿಸ್ಬೇಕ್ರಿ ಆ ಆ. ಆಯ್ತ್ರಿ ಒಂದಿಷ್ಟ ಖವ ಇತಾಂದ್ರೆ ಅದೊಂದು ಸ್ವಲ್ಪ ಹಾಕಿ ಬಿಡ್ಬೇಕ್ರಿ ಮ್ಯಾಲ ಒಂದ್ಅಷ್ಟು ಅದೆಲ್ಲ. ಅದೆಲ್ಲಾ ಹೀರ್ಕೋತನ ಒಂದ್ ಅರ್ಧ ಘಂಟೆ ಬಿಡ್ಬೇಕ್ರಿ ತೆಗದಿಡ್ಬೇಕು.
ಹ-
ಹಾ ತೆಗದಿಟ್ರೆ ಆಯ್ತ್ ನೋಡ್ರಿ ಅದನ್ನು ಡಬಲ್ ಮಿಟ್ಟ. ಹಾ ರೆಡಿ ಆಗ್ಬೀಡುತೆ ನೋಡ್ರಿ.
ಓ ಓ ಇದನ್ನೇ ಮಾಡ್ತಾರೇನ್ರಿ ಸಿಟಿಒಳಗೆ ಇರೊರೇಲ್ಲ.
ಹ್ಮ್ ಇದೇ ತರ ಮಾಡ್ತಾರೆ ನೋಡ್ರಿ.
ಹ - ನೀವುವೆಲ್ಲ ಮನೆಯಾಗ ಮಾಡ್ಕೋಬೋದ ನಾವ್ ಎಲ್ಲೆನೋ ಹೋಗಿರ್ತಲ್ರಿ ತಿಂದು ಬಾರಿ ಮಾಡ್ತಾರಪ್ಪ ಎಲ್ಲಿ ರೆಡಿಮೇಡ್ ತರಿಸರೇನೊ ಅಂತ. ತರಿಸ್ತ್ತಾರಪ್ಪ ಬೇಕರಿ ಒಳದಾಗ ನಾ ನಾವ್ ಈ ತರ ತಿಂತ ನಾವು.
ಇಲ್ಲ ಇಲ್ರೀ ಜಾಸ್ತಿ ಮನೆಯಾಗ ಮಾಡ್ತ್ವ್ರೀ ನಾವ್ ಅಂದ್ರು. ಸ್ವೀಟ್ ಹೊರಗಿನ್ದ್ ಜಾಸ್ತಿ ತರಲ್ಲರೀ ಎಲ್ಲಾ ತರ ಬರ್ತಾವ್ರೀ ನಮಗಾ ಸ್ವೀಟ್ ಮಾಡೋ ಬರಗಿ ಗುಲಾಬ್. ಜಾಮ್ ಬರ್ತದ್ರೀ ಇದು ಹಲ್ವಾ ಬರ್ತದ್ರೀ ಚಿಲುಕುಂಬಾ ಮಾಡ್ತೇವೀ. ರೀ ಮತ್ತ ಇದು ಇನೖಲ್ ಹೇಳಿದ್ನಲ್ರೀ ಅದು ಶಾಹಿ ಟುಕುಡ ಅದು. ಡಬಲ್ ಮಿಠಾ ಎಲ್ಲಾ ತರ ಬರ್ತವ್ರೀ ನಮ್ಗೆ ಆಲ್ಮೋಸ್ಟ್.
ಅ ಹ್ಮ್ ಹ್ಮ್-
ಹ್ಮ್ ಕರ್ದ ಅಂಟ್ ಮಾಡಕ್ಕಾ ಬರ್ತದ್ರೀ ಮತ್ತ ಉಂಡಿರೀ ಅವು.
ಹೊ ಪುಟಾಣಿದ ಮಾಕಿಸ್ ಮಾಡಬೇಕು ಅದ ಹೆಂಗ್ ಮಾಡ್ತಾರ.
ಪುಟಾಣಿ ಅದೇನ್ ಉಂಡಿ ಹಾಕತ್ರೇನ್ ಕರದಂಟ್ರಿ ಹಾಕ್ತಿರೇನ್ ನೀ.
ಹಾ ಕರದಂಟ್ರಿ ರೀ.
ಹ್ಮ್ ಪುಟಾಣಿದೆೇ ಮಾಡ್ತಾರ ಅದನ್ನು ಅದೇನಿಲ್ರೀ ಅದ್. ಪುಟಾಣಿ ಮಿಕ್ಸರ್ ಹಾಕೊಂಡು ಪೌಡರ್ ಮಾಡಿ ಇಟ್ಕೋಬೇಕ್ರಿ ಚಂದಾಗಿ ಪುಡಿ ಪುಡಿ ಆ. ಇದ್ ಪೌಡರ್ ಮಾಡಿಕೊಂಡ ಅದ್ದಕನು ಒಂದ್ ಸ್ವಲ್ಪ ಜಾಜಿ ಇದು ಜಾಜಿ ಕಾಯಿ ರೀ ಒಂದ ಸ್ವಲ್ಪ ಏಲಕ್ಕಿ ಪೌಡರ್ ಮಾಡಿ ಇಟ್ಕೊ ಬೇಕ್ರೀ. ಅದನ್ನು ಸಕ್ಕರಿ ರೀ ಒಂದ್. ಕೆಜಿ ದೀಡ್ ಕೆಜಿ ಒಂದ್ ಕೆಜಿ ಪುಟಾಣ ಇದ್ರ ದೀಡ್ ಕೆಜಿ ಸಕ್ಕರಿ ತಕೊಬೇಕ್ರಿ.
ಆ ಹಾ ರೀ-
ದಿಲ್ಗೆ ಸಕ್ಕರಿ ತಗೊಂಡ್ ಆ ಸಕ್ಕರಿಲ್ಲಿ ಮೊದ್ಲ ಆಣ್ ಮಾಡ್ಕೊ ಆಣ್ ಮಾಡೊಕ್ಕೆ ಇಟ್ಬೀಕ್ರೀ ಒಂದ್ ಕಡ್ಯಾಕ್ ಒಂದ್ ಪರಾತ್ ಪರಾತ್ನ್ಯಾಗ ಹಾಕ್ಬೇಕ್ರಿ ಆಮೇಲೆ ಅದ್. ದೊಡ್ಡದೊಂದ್ ಪರಕ್ ತಕೊಂಡ್ ಇಟ್ಕೋಬೇಕ್ರೀ ಮತ್ತ್ ಸೈಡಿಗೆ ಆಯ್ತರೀ ಹಾಣಿ. ಆ ಹಣೆಲ್ಲಾ ಕುದು ಕುದು ಕುದು ಕುದು ಕುದು ಪೂರ ಗಟ್ಟಿ. ಪುರ ಹಿಂಗ ಗಂಟ್ ಗಂಟ್ ಹಿಂಗ ನೀರಾಗ ಹಾಕಿ ನೋಡಿದ್ರೆ ಅದ್ ಗಂಟ್. ಜಿಗುಟಾಗಿ ಗಂಟ್ ಗಂಟ್ ಆಗ್ಬೇಕ್ರೀ ಆ ತರ ಕುದಿಸ್ಕೋಬೇಕ್ರೀ ರಣ್ ಮಾಡ್ಕೊಬೇಕ್ರೀ ಅದಕ್ಕ.
ಹಾ.
ಆತರ ಹಣ್ ಮಾಡ್ಕೊಂಡ್ಗಳೆ ಅ ಹಣ್ ಬರ್ತದ್ರೀ ಅದು ಆತರ ಗಂಟ ಗಂಟ ಆಯ್ತ ಅಂದ್ರೆ ಅದ ಹಣ್. ಬಂದಂಗ್ರಿ ಅ ದಿನ ಇಲ್ಲ ಬರೀ ನೀರ್ ನೀರ್ ಇತ್ತ ಅಂದ್ರೆ ಆದೀನ ಕುದಿಸ್ಬೇಕ್ರಿ ಅದಕ್ಕ. ಅದ್ ಕರೆಕ್ಟ್ ಹಾಣ ಬಂದಾಗ ಅದ ಪುಟಾಣಿ ಪೌಡರ್ ಇರ್ತದ ನೋಡ್ರಿ ಅದ ತಗೊಂಡ್ ಇಗ ಉದ್. ಒಬ್ರು ಒಂದ್ ಕೈಲೆ ಉದುರಿಸಿ ಉದುರಿಸಿ ಒಬ್ಬರು ತಿರುಬೇಕ್ರೀ ಚೆಂದಾಗಿ ಒಬ್ಬ್ರಗ ಚಾರ್ ಬಾಗ್. ಗರ ಗರ ಗರ ಒಬ್ರು ತಿರುತ್ತಾ ಇರ್ಬೇಕ್ರೀ ಹಾಣಿನೊಳಗ್ ಇನ್ನೊಬ್ರು ಇಟ್ಟಾಕಿ. ತ್ತರಬಕ್ತ ಅದು ಹಾಕಿದ್. ಎಲ್ಲಾ ಇಟ್ಟು ಹಾಕತಾಕ ತಿರು ತಿರು ತಿರು ತಿರು ತಿ ಎಲ್ಲಾ ಹಿಟ್ಟ ಆದ್ಮೇಲೆ. ಚಂದಾಗಿ ತಿರ್ಕೊಂಡು ಏನಲ್ರಿ ಅದ ಪರ ಇರು. ಅದು ನೋಡ್ರಿ ಪರತ್ನೊಳಗ ಹಾಕ್ ಬಿಡ್ಬ್ರೀ ಅದೆಲ್ಲ ಅಷ್ಟು.
ಹ್ಮ್.
ಅದ್ರೊಳಗೆ ಅದ್ ಆಲಕ್ಕಿ ಪುಡಿ ಜಾಜಕಿ ಪುಡಿ ಮೊದ್ಲಿ ತಿರ್ವತ್ನಾಗ ಹಾಕ್ಬ ಬಿಡ್ಬೇಕ್ರೀ ಅದರ್ಗೆ. ಹಾಕಿ ಅದ ಎಲ್ಲಾ ರೆಡಿ ಆದ್ಳೆ ಪರತೊಳಗ್ ಹಾಕಿ. ಕೇಶ್ ಅಂದ್ರರು ಒಂದ್ ಅರ್ಧ ಗಂಟೆ ಇಲ್ಲ ಒಂದ್ ಗಂಟೆ ತನ ಅದ ಪೂರ ಆಗ್ಬಕ್ಲಲ್ರಿ ಗಟ್ಟಿ. ತ್ಯಗ ತಾಗ ಬಿಡ್ಬಕ್ ನೋಡ್ರಿ ಅಷ್ಟೇ.
ಹ್ಮ್ ಹ್ಮ್
ಅಷ್ಟೇ ಬಿಟ್ಟೆ ಅಂತಂದ್ರ ಅವ. ಹಾ ಒಂದ್ ಅರ್ಧ ಗಂಟಾ ಒಂದ್ ಗಂಟೆ ಅ ಅ ರೆಡಿ ಆಗ್ಬಿಡ್ತವ್ರ ಅದು ಗಟ್ಟಿ ಆಕೇಶ ಅಂದ್ರ.
ಹಾ
ಗಾಳಿಗೆಲ್ಲಾ ಬಿಕ್ಕೊಂಡ್ ಗಟ್ಟಿ ಆಗ್ಬಿಡ್ತದ್ರಿ ಪೇಡೆ ತರ ಆಮೇಲ್ ಪಡ್ತ. ಚಾಕು ತೊಗೊಂಡ್ ಚಂದಾಗಿ ನಿಮಗೆ ಯಾವ ಶೇಪ್ನೇ ಬೇಕು ಆ ಶೇಪ್ನಗ ಕಟ್ ಮಾಡ್ಕೊಂಡ್ ಬಿಡಿ.
ಕಟ್ ಮಾಡ ಅದು ಎಷ್ಟ ದಿನ ಬಿಟ್ರೆ ಇತರ್ನ ಏನಾಗಲ್ಲ ಏನ್ತ್ತ.
ಹ್ಮ್ ಒಂದ್ ವಾರ ಎಂಟ ದಿನಾ ನಡಿತತದ್ರೀ ಆಮೇಲೆ ಸ್ವಲ್ಪ ಜಾಸ್ತಿ ದಿನ ಆಯ್ತ ಅಂದ ಬೂಜಸ್ ಬರ್ತದ್ರರಿ ಅದು.
ಓಹಾ ಅಂದ್ರ ಒಂದುವಾರ ತಾನಾ ನಾವು ಬಳಸಬಹುದು ಅಂತ ಆಯ್ತು ಆಗದ್ರೆ. ಅಂದ ಬಾಳ ದಿನ ಹೆಚ್ಚ ದಿನ ಸ್ಟೋರೇಜ್ ಇಡ್ಲಕ್ ಬರ್ಲಾ.
ಹ್ಮ್ ಹೆಚ್ಚ ದಿನ ಬರಲ್ರಿ ಅದು ವಾಸನೆ ಒಂತರ ಬರಕ್ ಶುರು ಆಗಿ ಬಿಡ್ತರಿ ಅದು ಮುಗಗ್ ಮುಗಗ್ ವಾಸನೆ ಬರಕ್ ಶುರು.
ಹಾ.
ಹ್ಮ್
ಬಾಳ್ ಬಿಡ್ರಿ ಎಲ್ಲಾ ಅಂದ್ರ ಎಲ್ಲಾ ರೀತಿ ಐಟಮ್ನು ಮನೆಗೆ ಮಾಡ್ಬೋಂತ ಆತ್ ನಮ್. ಈಗ ನೋಡ್ರಿ ಹೊರಗ್ಲಿಂದ ಇಂತವವು ಎಲ್ಲಾ. ಲ್ರಿ ಏನು ಐವತ್ತು ನೂ ರೂಪಾಯತ್ ಕೊಡ್ತಂದಿರ್ತವರಿ ಅದ ಎಕಡ ಏ ಆಗಲ್ರಿ ಯಾರ ಒಂದ್. ಒಂದೇಂತ ಒಬ್ಬೊರು ಒಂದ ಕುುಳ್ಕ ಬರಲ್ರಿ. ಅದೇ ಮನೆ ಮಾಡ್ಬ ಬಿಟ್ಟ್ರ ಬೇಕಾದಂಗ ಒಂದ ವಾರತನ ಸಾಕಂಗ ತಿಳಿ ಇಟ್ಟಿಡ್ಬಹದು ಆನಂದ ತಿನ್ಬಹುದು ಎಲ್ಲರು.
ಹ್ಮ್ ಹ್ಮ್ ತಿನ್ನಬಹುದು ನೋಡ್ರಿ.
ಇದೇ ಸುಮ್ನೆ ಮನೇಲಿ ಮಾಡೋದ್ರ.
ಹ್ಮ್ ಹ್ಮ ಪಾಡ್ರಿ ಅದೇ
ಗೊತ್ತಿದೋರು. ಗೊತ್ತಿಲ್ಲ ಅದರ್ ಮತ್ತತ್ ಎಲ್ಲಿಯಪ್ಪಾ ನಡಡಿ ಅವ ಎಲ್ಲ ನಮ್ಗ್ ಬರಲ್ಲಾ ಬಿಡಲ್ಲ ಕಿಡ್ತಾನೆ ಅ ಮಾಡಡ ಅಂತ ಹೇತತ್. ರೇಡಿ ಮಿ ತಂದ್ ಬಿಡ್ತಾರೆ ಮತ್ತೆನಾದೆ
ಹ್ಮ್, ರೆಡಿಮೇಡ ತಂದ್ ಬಿಡ್ತಾರೆ. ಒಂದ್ ಮನೆಗಾದ್ರೆ ಎಷ್ಟಾದ್ರೂ ತಿನ್ಬೋದ್ರಿ, ಎಷ್ಟಾದ್ರರು ಮಾಡ್ಬೋದು ರೊಕ್ಕ ಕೊಟ್ಟ ತಂದ ಈಡ ಆಗಲ್ರಿ ಅದು.
ಹ್ಮ್, ಸರಿ ಆರಾಮಲ್ರಿ
ಹಾ, ಆರಾಮಿದಿವ್ರೀ.
ಹಾ ನಾವರ ಹಸ್ತನ ಮಾತ್ರಿ
ಸರಿ ತೋಗರಿ